ಹಾ ಹ ಭಾಗಾವ
ಮಂತಿಲ್ಲ
ಹಾ ಬಂದತ್ತುು ಮತ್ತೆ ಅಲ್ಲ ಇದು ಎಲ್ಲಾ ಮಾಡಿನಿ ಅದ್ನ್ನ
ಆಯ್ತಲ್ಲ ಅವರು ನಿಮ್ದು ಟಾಸ್ಕ್ ಕೋಡಿ ಲಟ್ರಗೆ ಕ ಎಲ್ಲಿ ಅವರು ಅಪ್ಪ ಮಾಡಿಸ್ತಾರ
ಕೊಡಂಬಟ ಅಷ್ಟೇ
ಯಾವ ಒಂದ ದಿನ ತಡ್ಕ ಇಪ್ಪತ್ನಾಕ್ ತಾಸ ಯಕತ್ತದ
ಹಾ ಹಾ ಹ ಹಾ ಲಕ್ಷ್ಮಣ್ಣ ಅದಕ
ಅರ್ ಅವ್ರದ್ದ ಕಳಸಿನ ಅವ್ರದ್ದ ಎಲ್ಲ ಪಪ ಚುಮಕ ಕುತ್ಕೊಂಡ ಅವ್ರರು ಕಡಿನೇಟ್ರಿಗೆ ಕಳಸಿನವು ಇಪ್ಪತ್ನಾಲ್ಕು ತಶಣಾಗ ಒಂದ್ನಕ್ಕೆ ಎರಡು ದಿನಕ್ಕೆ ಆಕ್ತವು
ಹ್ಮ ಹ್ಮ
ಹಂಗಾಗಿ ಅಲ್ಲಿ ಮಠ ಮಾಡಾಕ್ ಬರ್ದಿಲ್ಲ ನಿದೆ
ಹ್ಮ
ಮ ಕ ಆ ಸರ್ಚಲ ಹ ನಿಮಿಷ ಐತಿ ಮಾತಾಡದ ನಿದ ಎಂಬತ್ ರೂಪಾಯಿ ಬರ್ದತ್ತತಿ ನಿನಗೆ ಒಳ್ಳೆ ನಿಂದು ಕೋಟರ್ ಬಂದಿಂದೆ ನೀವು ಈ ತರ ನಂಬರ್ ಹಾಕ್ಬೇಕ ಅಂದ್ರ ಯ ಡಟ್ ಆಪ್ನಾಗ ನಂಬರ್ ಹಾಕೆ ನಿನ್ಗ ಮಾತಾಡಕ್ ಬರ್ತೈತಿ ಹ್ಮ್ ಇಲ್ಲ ಮ್ರ ಅಲ್ಲಿ ಮಟ ಪಡದಿಲ್ಲ
ಸರಿ ಸ
ಹ ಹೇಳ್ತ ಒಳ್ಳ
ಎಲ್ಲ ಮಳಗ ಹ ಹ ಲಕ್ಷ್ಮಣಗ ಹ್ಮ್
ಯಾಕಚ್ಚವು ನ ಮುಊಟಾಗ ನಿಮ ಮಾತಾಡ್ಬಿಡಿಲ್ಲ ನಮ್ದು ಎಷ್ಟ ಆರಿ
ನಾ
ಆಗತ್ತಾ ನಾ ಆಡ್ರಾಗ ಆಗತ್ ಬರ್ದತ್ ಹತ್ ನಿಮಿಷ ಮಾತಾಡಣ ಮೂಡ ಮಾಡ್ತು ನಾವ ಎಲ್ಲ ನೀವು ಮಾತಾಬೇಕಲ ಹುಗ ನಿ ನಿಮ್ ಮಾತಾಡೆ ನಿಮ ಕೋಳಟ ರಓಪಣಕ್ಕ
ಎಂತ ಮಾತಾಡ್ತಪ್ಪ ಇದ್ರ
ಬೋದು ನಿನ್ ಶಾಲಿ ಬಗ್ಗೆರ ಆತು ನಿನ್ ಹೋಯ್ತಕ್ಕೆ ಕೆಲಸದ ಬಗ್ಗೆ ಆತ ಯಾವ್ದ ವಲ್ದ ಬಗ್ ಆಯತ ಮನೆ ಬಗ್ಗೆ ಆಯತು ದುಡಿಮಿ ಬಗ್ಗೆ ಆತ ಇವತ್ತಿಂದ ನೆಡೆದ್ದ ಬಗ್ಗೆ ಆತ ಯಾವಾರೋ ಒಂದು ಜವನದ ಕಟ್ಟಿ ಬಗ್ಗೆ ಆತು ಏನ ಮಾಡ್ಬೇಕು ಕೆಲ್ಸ ಮಾಡಿ ಪೆಮೆ ಲಿಗೆ ಇಟ್ಟಲ್ಲ ಇಲ್ಲಿ ಹೋಗ್ಬೇಕು ಅದು ಮಾಡದು ಗೋಡಿ ಕೆಲಸ ಮಾಡಿ ಬಂದ ತರ ಮಾಡ್ಬೋದು ಯಾವಾಗ ಮಾತ ಯಾವ್ದದು ಇದು ಮಾತಾಡಕ ರೂಸ್ ಎಲ್ಲ ಬೆೇಕನ್ ಹಯತಿ ಏನಾರ ಮಾತಾ ಏನು ಬ್ಯಾಡ್ ಕಮೆಂಟ್ಸ್ ಬಂದು ಬಳಸಂಗಿಲ್ಲ ತಪ್ಪಾದ ಪದಗಳನ್ನು ಬಳಸಿಲ್ಲ ಅಪ್ಪಟ್ಟ ಕನ್ನಡದಾಗ ಮಾತಾಡ ಮತ್ತೆ ಇಂಗ್ಲೀಷ್ ಬಳಸಿದೀರಿ ಅಪ್ಪಾ ಕನ್ನಡದ ಇಂಗ್ಲೀಷ್ ನನಗ ಬರಗ ನಂಗ ಗೊತ್ತೈತಿ ಮಾತಾಡಗಲ್ಲ ನೀ ಯಾರು
ಹ್ಮ್
ಹೌದು ಹಚ್ಬೇಕು. ಕ ಅವ ನಾರಾಯಣ ಗ ಹಚ್ತಿನೀ ಅವ್ ನಾರಾಯಣ ಗ ಹಚ್ಚಿ ಅವನ್ ಕೂಟ ಹತ್ ನಿಮಿಷ ಮಾತಾಡತಿನಿ ಎಲ್ಲ ರಿಜಿಸ್ಟರ್ ಮಾಡಿ ನ. ರಿಜಿಸ್ಟರ ಮಾಡಿನೀ ನಿಮವು ಎಲ್ಲಾರ್ ಕೋಡಾಟ ಕಳಿಸಿನಿ. ನಿಮ್ ಹೆಂಗ ಒಪ್ಪನ್ ಹಾಕ ಮಾ ಹತ್ ನಿಮಿಷ ಮಾತಾಡ್ಬೇಕಕ್ ನೀವು ಹತ್ ನಿಮಿಷ ಮಾತಾಡಿಂದ ಒಪ್ಪನ್ ಹಾಕವು ನಿಮ್. ಇಪ್ಪತ್ನಾಲ್ಕು ಟಾಸ್ನಗ ಮಾಡ್ತಾರೆ. ಊಟಾಗಿಟಾ ಮಾಡಿ ಹೇನ ಇಲ್ಲ.
ನ ಈಗ.
ಹೊದು ವರ್ಷ ಇತ್ತು ಹೊದ್ ವರ್ಷ ಮಾಡಿದ ಎನ್ ಲೇ ನೀನು.
ಇಲ್ಲೊ ಮಾಡಿಲ್ಲ.
ಓದ್ ಮಾಡ್ಬೇಕಾಗಿತ್ತು ಲೇ ಹುಡ್ಗ ನೀನು .
ಹ್ಮ್ ಹೊದ ವರ್ಸ್ ಮಾಡಿಲ್ಲ ನಮ್ ಕಾರ್ತಿಕ್ ಮಾಡಿದ ಒಂದ್ ಸಾವಿರ ತಕೊಂಡಲ್ ನ ಅವರ.
ಹೇಯ್ ನಾನು ಹೊದ ವರ್ಷ ಒಂದ..... ನಮ್ಮನ ಅಲ್ಲಿ ನಮ್ಮ್ ಕಾಲೇಜೋರ ಅಲ್ಲಿ ಇಲ್ಲಿ ಮಾಡಿಸಿ ಒಷ್ಟು ಊಟ ಮಾಡಿಸಿ ನಾನ ತಕೊಂಡ್ಬಿಟ್ಟಿದ್ದೆ ನೀವು ಒಂದ ಇಪ್ಪತ್ತ ಇಪ್ಪತೈದು ಸಾವಿರ. ಸಾವಿರ. ಹಾ ಮಾಡ್ಸಿ ತಕಂಬಿಟ್ಟೀನೋ ಮರಾಯ ನಾನು ಎನ್ ಮಾಡತಿ.
ನಮ್ಗು ಒಂದ್ ಸ್ವಲ್ಪ ಹೇಳ್ರಿ ನಾ ಒಂದ್ ಸ್ವಲ್ಪ ಮಾಡ್ತೀವಿ.
ಈಗ ಹೇಳಿವಲ್ಲಾ ಈಗ ಕೊಳ್ಳಟ್ರ ಓಪನ್. ಒಬ್ಬರಿಗೆ ಮ್ಯಾಕ್ಸಿಮಮ್ ಐದು ಏಟು ಹಚ್ಬೊದು. ಈಗ ಯಾರ ನಿಮ್ ನಾರಾಯಣ ನಂಬರ್ ಐತಲ್ಲ. ಅದಕ್ ಐದೇಟ್ ಹಚ್ಬೇಕು ನೀನು ಐದೇ ಟಚ್ ಹಚಿದ್ರ ಒಂದು ಕಾಲಿಂಗನ್ಯಾಗ ಹತ್ತು ನಿಮಿಷ್ ಮಾತಾಡ್ಬೇಕು.
ಹ್ಮ್.
ಒಬ್ಬರು ಊಟ ಹಚ್ಚಿ ಮಾತಾಡ್ತಾ ಅಲಾ ಹತ್ತು ನಿಮಿಷ್ ಒಬ್ಬ್ರಿಗೆ ಐದೇಟು ಹಚ್ಬೋದು ನೀನು. ಒಂದ ನಂಬರ್ಗೆ ನೀ ವಳ್ಳಿ ನಿಮ್ ನಾರಾಯಣ್ಗೆ ಹಚ್ಚ ಮಾತಾಡಿದಿಲ್ಲ ಹತ್ತು ನಿಮಿಷ. ಹತ್ತು ನಿಮಿಷ ಕಟ್ಟಿಂದೆ ಒಳ್ಳಿ ಇದ್ರ. ಸಬ್ಮಿಟ್ ಕೊಟ್ಕಂಡು ಒಳ್ಳೆ ಅದ ನಂಬರ್ ಹಾಕಿ ಅವ್ಗ ಹಚ್ಬೋದು ಹಿಂದೆಲೆ.
ಹ್ಮ ಹ್ಮ.
ಐದು ಎಟ್ ಮಾತಾಡ್ತಲ್ಲ ನಿನ್ ಐನೂರು ರೂಪಾಯ ಬರ್ತ್ತ ಅವಿಗೆ ಎಂಬತ್ತು ರೂಪಾಯ ಬದತ್ತ ರಿಟನ್ ನಿ ಮಾತ್. ಬತತ ನಲ್ಲಾಮ . ಈ ನಾನ್ ಗುಡಾ ಮಾತಾಡ್ ಎತ್ತ ಅಲ್ಲ ನಿನ್ಗ್ ಎಂಬತ್ ಬರ್ಬೇಕು ನನ್ಗ್ ನೂರ್ ಬರ್ಬೇಕು ಯಾವಾಗ್ ಬರ್ತತಿ ಅಂದ್ರೆ. ನಿಮ್ದ ಯಾವದು ನಿಮ್ದು ಕೊಳಿ ಲೆಟರ್ ರಿಜಿಸ್ಟ್ರೇಷನ್ ಆಗ್ಬಬೇಕು ಓಪನ್ ಆಗ್ಬಬೇಕ ಅದ.
ಹೌದೇನು ಅಮೌಂಟ್ ಹು. ಅಲ್ಲೋ ಅಮೌಂಟ್ ಕರೆಟ್ ಮಾಡ್ಕನದ ಹೆಂಗ.
ಫೋನ್ಪೇೇಕ ಫೋನ್ಪೇಕ ಫೋನ್ಪೇ ಇತ್ತ ಫೋನ್ಪೇ ಮಾಡ್ಕೊಬೇಕು ಇಲ್ಲ ಅಂದ್ರ. ನೀ ಬ್ಯಾಂಕ್ ಅಕೌಂಟ್ ಮಾಡ್ಕೇಬೇಕು ಎರಡು ಇರಲ್ಲ ನಾನು ಅದು ಇಲ್ಲ ಇದಿಲ್ಲ ನಿಮ್ ಹುಡ್ಗರ್ ಇದ್ದದಕ್ಕ ಮಾಡ್ಕೇಬೇಕು.
ಏ ಆಯ್ತ ಬಿಡ್ ಬ್ಯಾಂಕ್ ಅಕೌಂಟ್ ಐತೆ ಫೋನ್ಪೇ ಆಯ್ತಿ.
ಹಾ ಅನ್ ಮಾಡ್ಕಬೇಕು.
ಹ್ಮ್ ನೋಡಮ್ ತಡಿ.
ಏನು ದೊಡ್ ಆಗದಿಲ್ಲ.
ಅದೇ ಮತ್ತೆ ಏನ್ ಒ ಟಿ ಪಿ ಹೇಳ ನಂಬರ್ ಬರ್ತಂತಲ್ಲ ಅದಕ.
ಹವಟಕ ಬಾಸ್ತಿ ಇತ್ತು.
ಹ ಹೌದೇನು.
ಓಟಿಪಿ ಗಿಟಿಪಿ ಹೇಳದು.
ಹಾ.
ಮಾತಾಡುದು ನೀನು.
ಏನ್ ಮಾತಡ್ತಿ ಯಪ್ಪ ಹತ್ತು ನಿಮಿಷ ಅಂದ್ರೆ. ತಿಲ್ಲೊ.
ಹಾ.
ಹ.
ಮತ್ತ ಎಲ್ಲೆಲ್ಲೆ ತಿಂದು ಕಾಯ್ತೀರಲ್ಲೆ ಅಪ್ಪ ಹತ್ ನಿಮಿಷ ಇದ್ದೀರಿ ಮತ್ತೆ ನನ್ಗ.
ಅಲ್ಲೋ ಹತ್ತು ನಿಮಿಷ ಹತ್ ಬ ಹಚ್ಬೇಕಲಂತ ಅಂದ್ಯ.
ಮಾತಾಡ್ಬೇಕೊ ಅದಕ್ಕೇನಐತಿ.
ಹ ಹೈದೀ ಷ ಐದುವರ ನಿಮಿಷ ಆತ್ ಇವಗ್. ಕಂಡಿದ್ದೆ.
ಇಸ್ಟ ಮಕೋತಿ ಇಸ್ಟ ಏ ಸಾಲಿ ಬುಟ್ಟಬುಟ್ಟಿ ಎನ್ ನೀನ್.
ಇಲ್ಲೋ ನಾನಾ ಬಿಟ್ಟಿಲ ಹಂಗ್ ಸುಮ್ನೆ.
ಇಲ್ಲ ನಿಂದ ಸಿದ್ಧ.
ಹ್ಮ
ಐಟ್ಯ ಗಿಟ್ಯಾ ಹಚ್ಚಬೇಕಿಲ್ಲೆ ಐಟ್ಯ ಮಾಡ್ಕ್ಯಾಂಡ್ ಎರಡ್ ವರ್ಷ. ತ ಯಾದ್ರ ಮೆಕ್ಯಾನಿಕಲ್ ಮೇಲದ್ರ ಮೇಲೆ ಹೊಕ್ಕಿರ್ ಆತ್ ಫ್ಯಾಕ್ಟರಿ ಗಿಟ್ರೀ.
ಹಾ ಅದೇನ್ ಹೊಕ್ಕಿ ಬಿಡೋ ಮಾರಾಯ.
ಇಲ್ಲ ಇಲ್ಲ ಬೈಗನ್ಕೊಂಡ್ಬಿಟ್ಟೆ ನೀ
ಏ ಇಲ್ಲಪ್ಪ ಮುಟ್ಟಲ್ ಸೈತ.
ಹಾ ಟೈಲ್ಸ್ಗಳ ಯಾ ಸೈದನಾರ್ ಬುಡಬೇಕ್ ಎನ್ ನೀನ.
ಹ್ಮ್
ಯಾನ್ ಕೊಡ್ತಾರಿ.
ಈಗ ಮಾಡತಿನಲ್ಲೂ ಒಂಬೈನೂರ ಐವತ್ ರೂಪಾಯಿ ಕೊಡ್ತಾರ.
ಹ
ಈಗ್ ಮಾಡಗತಿನಲ್ಲೊ ಒಂಬೈನೂರ ಐವತ್ ಕೊಡ್ತಾರ.
ಅಡ್ಡಿ ಇಲ್ ಬುಳೆ ಬೇಸಿ ಕೊಡ್ತಾರೆ ಇವನ್ ಅದಕ್ ಕೆ ಮತ್ತ ಆಟ ಇಟ್ ಅನಕೆ ಬೇಷ ತಗಂತರ ಬಿಡ್.
ಹಾ
ಆ ಹುಡ್ರಿಗೆ.
ಯಾರ್ಗಿ
ಈಗ ಇಲ್ ನೀ ನೀ ಮಾಡಕತ್ತಿ ಅವ್ರ ಅಲ್ಯ ಹುಡುಗ್ರು ಪುರ್ ಸರ್ವಿಸ್ ಅದಾರ
ಹನ್ನೊಂದು ನೂರ್ ಕೊಡ್ತಾರ ಅವ್ರ.
ಹನ್ನೊಂದ ನೂರ್ ಅನ ಬೆಳಿಗ್ಗೆ ಒಬ್ಬಂತಕ್ಕ ಹೋಗಿ ಐದಕ್ ಬಂದ್ ಬುಡದ ಐದ್ ಆರಕ್ಕ.
ಹ್ಮ
ಹ್ಮ್ ಇಲ್ ದಂಡಿಕೇಸಿ.
ದಿನ ಡೈಲಿ ಹೋಗದ.
ಹ
ಎಲ್ ಡೈಲಿ ಎಲ್ ಕೊಪ್ಪಳ ಎನ್ ಎಲ್ಲಾ ಹಾಕ್ತರ ಅಲ್ ಇಲ್ಲು ಈಳಿ ಮೇಲೆ ಪಳಿ ಮೇಲೆ ಅಲ್ಲಿ ಇಲ್ಲಿ ಅಂತಂದ
ಹ ಈಲ್ಲ ಈಗ ಮಂಗ್ಗಳೂರಾಗ ಐತಿ ಮಂಗ್ಗಳೂರ್.
ಮಂಗಳೂರಾಗ ಅದ ಹಂಗ್ ಹಾಕ್ತಾರು ಅಲ್ಲ ಹೋಗದ್ರಗ ಒಂದ್ ತಾಸ ಎತ್ತ ಆಗಿ ಹೊಕೈತಿ. ಅಲ್ಲಯಪ್ಪ ಅ
ಹ್ಮ್ ಹ್
ಓಹೋ ಹಿಂಗೇನ ಮತ್ತಿಗ್ ಹೋದ್ರ ಅಕಾಡಿಕ್ ಹೋದನ್ಯ ಅಂದ್ರ ವಶಿಪ್ ಮುಷ್ಯ ಬಂದ್ಬಿಡದಾನ.
ಹ ಎಲ್ಲಾ ಹೋತ ಹ ಆಟ. ಮತ್ತ ನಿಂದ ಹಾಕಕ ಬಂದಾರ ನೀ ಹೆಂಗ ಬಂದಿ.
ನಮ್ದು ಇಲ್ಲೆ ಇದ್ರ ಬುಡ ರೈತ್ರ ನಮ್ದ ಅಂದ್ರ ಅವ್ರೆ ತಿರೆ. ನಮ್ ಟೈಲ್ಸ್ ಹಚ್ಚರ ಕೊಪ್ಪಳದರ ಅದಾವ ಆದ್ರ ಅವ್ರೇ ತೀರ್ಸುದ ಇವ್ರ ಅದರ ಇವ್ರ ಗ್ರಾನೇಟ್ ಹಾಕರ ಲೈಟ್ ಹಾಕರ ಅಷ್ಟ ಅಷ್ಟ ಪಾಟಿಕಲ್ ಗ್ರ್ಯಾಂಟ್ ಆಕ್ತದ್ರಲ.
ಹ
ಅವ್ರ ಅಷ್ಟ ಇರ್ತದೆ ಟಲ್ಸ ಇರ್ತದಲ್ಲ ಅವ್ರ ತಮಗೆ ಎಟ್ ಬೇಕಾ ಆಟ ಪುಟ್ಟನ ಹೋಗ್ಬಡತದ ಮುಂಜಾನೆ ಹತ್ತು ಗಂಟೆಗೆ ಬರ್ತದ್ರ ಐದ ಗಂಟೆಗೆ ಹೊರಟಹೋಥದ ಸಾಯಂಕಾಲ ಹೋಗ್ಬ ಬಿಡಬಾವ್ಡು
ಹ್ಮ
ಎಲ್ಲ ಕೊಪ್ಪಳದಾರ ಅಂತೆ ಅವ್ರ ಹೆಸರಿ ಲೋಕ
ನಾವು ಇಲ್ಲ ಸುತ್ತೋರ್ದ ಆದ್ರೆ ಹಂಗ ಮಾಡ್ತೀವಿ ಮತ್ತೆ ಬಾಳ ದುರಡ್ಕಾದ್ರೆ ಹೋಗ್ತೀವಿ
ನೀ ಮಾಡ್ಬೇಕು ಕೂಡ ಅದ ಬಿಟ್ರ
ಹಂಗೆ ಅಂತೇನಿಲ್ಲ ಹಂಗೆ ಅವ ಹಾಲು ಎಷ್ಟ ಒಂಟು
ಹಾ
ಎಸ್ತಿನನಾಥ್ ಹಾಲ ನೀ ಎಸ್ತಿನಾಥಪ್ಪಂದು ಹೊಂಟ ಹಾಲ ಈಗ ಹಾಲಿ ಅವರು ಕೂಡ
ಆ ಅಡುಮೋಶಾನ್
ಎ ಎಷ್ಟ ದಿನ ಆತಿ ನೀವ ಅಂಟ ಅವ್ರು ಕೂಡ ಆಗ ಇಲ್ಸತ್ತ ಕಾಲೆ
ಎರಡು ಮೂರು ವರ್ಷ ಅಂದೆ
ಅಲ್ಲಿ ಅಲ್ಲಿಂತ ಎರಡ್ ಮೂರ್ ವರ್ಷ ಮಾಡಿದ್ಲೇ ನೀನ್ ಬರೀ ಇಲ್ಲೇ ಭಾಗ್ಯನಾರ್ದ್ಗ ಗುಂಡೆ ಕಾಯಗ ಹೋದೆ ಇ ಇದರಾಗ ಆ ಕೆಲ್ಸ ಮಾಡು ಈ ಕೆಲ್ಸ ಮಾಡದಿಟ್ಟ ಇದ್ದಿ
ಏ ಎಲ್ಲಿದಿನೋ ಎಲ್ಲಿ ಹೋಗಿಲ್ಲ
ಸೀದ ಡೈರೆಕ್ಟ್ ಅಲ್ಲಿಗೆ ಹೋಗಿದಿ
ಹಾ ಡೈರೆಕ್ಟ್ ಅಲ್ಲಿಗೆ ಹೋಗಿರೆ
ಹ್ಮ ನಿನಗ ಅಲ ಹಬ್ಬ ಮಾಡ್ಕೊಂಡ ಹೋಗೋದ ಹೋಗ ಅ ಇಲ್ಲ ಎಲ್ಲಾರ ಮುಕ್ಕನ
ಇಲ್ ನಾನೊಬ್ಬ
ಇಲ್ಲೆ ಗೇಟ್ ನಾವ್ ಸುಮ್ನೆ ಕಾಲೇಜ್ಗೆ ಪಾಲೇಜ ಅಂತ ಸುಮ್ನೆ ತೀರ್ಗತೀರ್ಥನ್ವನು
ಬರ್ತಲ್ರಿ ನಿಮ್ಮ ನಾಳೆ
ಎ ಭಾಜಿ ಕಾಯಿ ಬರ ಭಾಜಿ ಕಾಯಿ ನಮಗೆ ಉದ್ದ ಕೊ ನಾವು ಏನಐತ ಮುಂದ ನಾ ಪರಿಸ್ಥಿತಿ ಟನಾ ಟನೇ ಲೆ ಏನಿಲ್ಲ ಕಾಲೇಜಿನ ಸುಮಕ ಹತ್ತನೇ ಕ್ಲಾಸ್ ಫೇಲ್ ಆಗಿ ಬುಟ್ಟ ದುಡಿಯಕತ್ತವನ ನಿಜವಾದ್ ಬಾಳುವಂತ ಹಂಗಿಗೆ
ಹಂತಾರ ಬಾ
ಮುಳ್ಳು ತೇಗದ ನಡಿ